ಹಲೋ.
ಹಲೋ.
ಲೋ ನಿನ್ನ ನೆಟ್ವರ್ಕ್ ಬರ್. ಹಾ ಬಂತು ಬಂತು.
ಹಲೋ ಹಲೋ. ಅಣ್ಣಾ ಕೇಳಸ್ ಅಣ್ಣಾ ಕೇಳುಸ್ತಾ ಇದ್ದೇನ.
ಹಾ ಕೇಳಸ್ತಿದ್ದೆ ಫುಲ್ ಜೋರು ಹಾ ಕೇಳಸ್ತಿದ್ದೆ.
ಏನ್ ಮಾಡ್ದಣೋಣ ಹಲೋ
ಏನಿಲ್ಲ ಅಣ್ಣ ಸುಮ್ ಸುಮ್ ಹೊದ್ಲಲ್ಲಿ ಕುಂತೀನ ನೋಡಿ
ಹೌದಾ
ಹೌದು
ಊಟಾ
ಇನ್ನಾಗಿಲ್ಲ ಅಂದ್ರೆ ಮಧ್ಯಾಹ್ನ ಊಟ ಆಐತ
ಮಧ್ಯಾಹ್ನ ಊಟ ಆಗೈತಿ ಎಕ್ಸಾಮಿಗೆ ಹೋಗಿದ್ದಿಲ್ಲಿ ಹೊತ್ತು ಎಕ್ಸಾಮ್ ಇತ್ತಳ ಡಿಗ್ರಿ
ಹೋಗಿದ್ನಣ ಹೋಗಿದ್ದೆ ನೀವು
ಹೋಗಿದ್ದ್ಯಾ ನೋಡೋಣ ಹೆಂಗ್ ಬರ್ದಿ ಪೇಪರ್
ಹಲ ಜೋರರೆ
ಹಾ
ನಿಮ್ ಜೋರ ಅಷ್ಟೇನ್ ಬರ್ದಿಲ್ಲ
ಹ ನಮ್ಮಸ್ ಏನಪ್ಪಾ ನಾವ ಬರ
ಏ ಹ ನಮ ನಮ್ಮೇಲ್ ಬಿಟ್ರಿ ನೀವೆಲ್ಲಾ ಬರದು
ನಪ್ಪ ಬರ್ದೇ ಇಲ್ ಪೇಪರ್ ಅಷ್ಟೇನ ನೀನೇ ಬರ್ದಿರ್ತೆ
ಹೌದು ನೀವೇಏನ್ ಬರ್ದಿಲ್ಲ ಸುಮಮ್ಮನೆ ಮಡಚೀ ವಾಪಸ ಇಟ್ ಬಂದ್ಬಿಟ್ಟು
ಆಾ ಹ್ಮ್ ಹಂಗ್ ಬರ ಇ ಏನಿಲ್ಲ ಮಳೆ ಗಿಳಿ ಹಂಗಾದ ಊರ್ಗಡೆಗ ಎಲ್ಲ
ಮಳೆ ಮಳೆ ಅಂತೂ ಮಳನೇ ಐತಿ ಮಳೆ ಅಂತೂ ಮಳನೇ ಐತಿ ಅಣ್ಣ
ಲ್ಲಣ
ಬೆಳಿ ಇಲ್ಲ ಬೆಳಿ ಇಲ್ಲ
ಹ್ಮ್ ಹಲೋಲ
ಇಲ್ಲ
ಮತ್ತ ಕಿರಣ್ ಗಿರಣ್ ಏನ್ ಮಾಡಾತ್ರ ಎಲ್ಲೋರು
ಎಲ್ಲಾ ಸದೀತೆಗ ಕುಂತಾರ್ ಒಂದಲು
ಹಾ ಹ ಮೋಹನ್ದ ಎಂಗೇಜ್ಮೆಟ್ ಹಲೋ
ಹಲೋ ನಿಮ್ ನೆಟ್ವರ್ಕ್ ಬರ್ತಿಲ್ಲ ಅಣ್ಣ
ಲಿದ್ದಲ್
ಹಲೋ ಹಲೋ
ಹಲೋ.
ನೀವ್ ನೆಡರ್ ಬರ್. ತಿಳನ. ಅಣ್ಣಾವ್ರಿ ಸ್ವಲ್ಪ ಹೊರಬ್ರರಿ ಹೊರೋಬ್ರಿ.
ಹ. ಹಲೋ. ಹಲೋ ಹಾ ಕಸ್ಯಗಾ. ಈ.
ಹಾ ಈಗ್ ಕೇಳಿಸಸತಿದ್ದೆ.
ಹಲೋ. ಬರ್ತ. ಹೌದು ಹ. ಲೋಲೋ.
ಹಲೋ ಹಲೋ.
ಕೇಳಸ್ತಾ ಇದದೆ.
ಹಾ ಕೇಳಸ್ದಿದ್ದೇ ನಿಮ್ಗೆ.
ಹಲೋ. ಹ ಆನಂದ ಮೋಹನ್ ಮದುವೆ. ಇಾಯತ. ಹಾ.
ಹಾ ಮತ್ತೆ.
ಹಾ. ನಮ್ಮ ಮೋನ್. ಒಂದ ಮದ್ೆ ಇಪ್ಪತ್ತೈದನೇ ತಾರೀಕ ಬಂದ್ಬಿಡ್ರಿ ಎಲ್ಲರು.
ಏ ಬರ್ತೀವಿ್ರೀ ಬರ್ತೀವಿರಿ.
ಮಂದ ಮಹಂದಾ ಮಹದಾ. ಹಲೋ. ನ ಸ್ವಲ್ಪ. ಹಲೋ ಇಪತ್ ಮ ತ ತಗ ಮೋಹನ್. ಹಲೋ ಹಲೋ. ಇಪ್ಪತ್ತೈದನೇ ತಕ ನ.
ಹಲೋ ಹಲೋ ಹಲೋ.
ಫಸ್ಟ್ ವ.
ಹಾ ಕೇಳಸ್ತೀವಿ.
ಮ ಮದ ಆನೇ ತಕ ಮನ್ದ ಅಂದ ಬಿಡ್ರಿ ಇನ್ವಿಟೇಶನ್ ಕಾರ್ಡ್ ನಾಳಿಗ್ ಕಳಸ್ತೀನ
ಹಾ ಮತ್ತೆ
ಹಾ
ಮೋಹನ ನಿನ್ನ ಮಾಡಿಲ್ಲ ನಮಗೆ
ಹಾ ಇಪ್ಪತ್ತೈದನೇಾರೀು ಆದ ಬಂದ್ಬಟ್ಟು ಡ್ರಿ ಅವನ್ ಬಾಳ್ ಕೆಲ್ಸ ಕೆಲ್ಸ ಬಾಳ ಅದಾವಂತ ಯಕ ಹ್ಮ ಹ್ಮ
ಅಲೋಣ ಇನ್ನು ನೆಕ್ಸ್ಟ್ ಪೇಪರ್ ಯಾವ ಐತಿ ನೆಕ್ಸ್ಟ್ ಪೇಪರ್ ಡಿಗ್ರಿ ನೆಕ್ಸ್ಟ್ ಡಿಗ್ರಿ ಪೇಪರ ಯಾವಾಗೈತೆ ಅಂತೆ
ನೆಕ್ಸ್ಟ್ ಇನ್ನೊಂದ್ ಇಪ್ಪತ್ತೈದನೇ ತಾರೀಕ ಆದ ಪೇಪರ
ಮತ್ತೆ ಮದುವೆ ಕ್ಯಾನ್ಸಲ್
ಪಪ್ಪ ಅವ್ರರು ಏನ್ ಮಾಡ್ತಿನ ಅರೆ ಬೇರೆ ಅವ್ರರು ಕೈಲೆ ಬರಸ್ತಿನ
ಏ ನಾವವು ಬರಲ್ರಿ ಸಾವಿರಿ
ಸೋಡ ಹಲೋ ತರಿಗೆ ಬಿಟ್ಟು ರ ಏನ್ ಮಾಡ್ತ ಯಾರ್ಯವ್ರ ಯಾರ ಇದ್ರೆ ಬರ್ಸೋಣ ನಂದನದ ಮತ್ ಕಿರಣದ ಹಲೋ
ಹಾ ಮತ್ತ
ಹಲೋ.
ಮತ್ತ ಉಳ್ದವ ರೀಸರ ಉಳ್ದವರು ಯುವರಾಜ್ ಮತ್ತೆ ಗಣ್ಯಾ ಹಾ ಕೇಳಸ್ತಿದೆ ಅಲೋ ಹಲೋ ಹಲೋ
ವಾಸರ ಹಲೋ ಪರಿ ಹಲೋ ಶ್ರೀನಿವಾಸ ಮಿಸ್ಟರ ಶ್ರೀನಿವಾಸ ಹಲೋ
ಏನ್ ಬ್ರೋ ಕ ಹ್ಮ ಹ್ಮ ನೀನ್ಯಾರ ಗೋರ್ ತಾಂಡಾ
ಹಲೋ.
ಹಲೋ ಹಲೋ.
ಅಣ್ಣಾ ಕೇಳಸ್ತಾ ಇದೆ ಇಲ್ಲ. ಹಲೋ ಏ ಅಣ್ಣ ನೀನ್ ಸೌಂಡೇ ಬರವಲ್ದು ಅಣ್ಣ ನೆಟ್ವರ್ಕ್ ಇದ್ದ ಜಾಗ ಮ್ಯಾಲ ಹೋಗ್ಬೇ. ಹಲೋ.
ಹಲೋ.
ಅಣ್ಣ ನೀನ್ ನೆಟ್ವರ್ಕ್ ಇದ್ದ ಜಾಗಾ ಮ್ಯಾಲ ಹೋಗು ಅಣ್ಣ ಸೌಂಡೇ ಬರವಲ್ದು ನಿಂದು.
ಈಗ.
ಹೆ ಸೌಂಡ ಬರವಲ್ದ ನಿಂದ್ ಒಟ್ಟ.
ಈಗ.
ಹಾ ಈಗ್ ಬರಾತದ ನೋಡ್.
ಹಾ ಸುಮ್ಮನೆ ಮಾತಾಡಣ ನೀ ನೀನ್ ಏನಾದರೂ ಸುಮ್ನೆ.
ಈಗ ಮುಂದ ಇಪ್ಪತ್ತೈದನೇ ತಾರೀಕ್ ಮದ್ವಿ ಇಟ್ಟಾರ.
ಅದೇ ಎಪ್ಪತ್ನೈದ್ನೆ ತಾರೀಕ ಪೇಪರ್ ಆಯತಲ್ರಿ. ಸಾಬರೆ.
ಅದೇ ಯಾರಾದ್ರು ಪಿಯುಸಿದವ್ರ ಇದ್ರೆ ಬರೆಕಾ ಕಚ್ಬೇಕಿತ್ತ ಪೇಪರ. ಪಿ ಯು ಸಿ ದವ್ರ ಯಾರಾದ್ರು ಇದ್ರೆ ನಮ್ ಡಿಗ್ರಿ ಪೇಪರ್ ಬರೀತಾರೆ ಏನ್ ಕೇಳೊ ಅಣ್ಣ. ಅವ್ರಿಗೆ ಏನ ಆತದ ಕೊಟ್ ಬಿಡಮ ಹಲೋ. ನಂದ ನಿಂದ ಮತ್ತ ಕಿರಣ್ದ ಮದ್ವಿಗ ಹೋಗಮ ನಾವು. ಒಂದ್ ಕೆಲ್ಸ ಮಾಡ್.
ಯವರಾಜ್ ಪೇಪರ್ ಏನ್ ಮಾಡುದು.
ಯಾರ್ದು ಯುವರಾಜ್ ಹೌದು ಯುವರಾಜ್ ಯಾರಿಗ್ರ ಕರ್ಕೊಂಡ್ ಬರ್ತ.
ಮತ್ತೆ ಗಣ್ಯಾ.
ಗಣ್ಯಾ ಮತ್ತ ಅವನು ಈ ಅವಂದ ಯೂನಿಗ್ ಹಚ್ಚ ಯೂನಿಗೆ ಹಚ್ಚಮ್ಮ ವಿನೋದನ್ಕ ಪಾರ ಇದ್ದಲ್ಲ.
ಹಾ ಹಾ ಮಿಥುನ್ ಮಿಥುನ್ ಪೇಪರ್. ಮಿಥುನ್ ಪೇಪರ್.
ಎ ಮಿಥುನ್ ಪೇಪರ ಇಲ್ಲ ಅವತ್. ಹ ಸುಲ್ತಾನ. ಅವಂದ್ ಇಪ್ಪತ್ತನೇ ತಾರೀಕ ಅಷ್ಟೇ ಅದ ಪೇಪರ್ ಮತ್ತ ಇಪ್ಪತ್ತೆರಡನೇ. ತಾರಿಕ್ ಇದಾವ ಕಾಮರ್ಸ್ದವ್ರದ.
ಇನ್ನ ಎಷ್ಟು ಇನ್ನ ಎಷ್ಟು ಪೇಪರ್ ಉಳ್ದೈತಿ ಅವ್ರದು.
ಅವಂದ್ ಎರಡ್ ಪೇಪರ್ ಉಳ್ದವ ಒಂದ್ ಇಪ್ಪತ್ತನೇ ತಾರೀಕ ಆದ ಇನ್ನೊಂದ್ ಇಪ್ಪತ್ತೆರಡನೇ ತಾರೀಕ ಆದ್ ಪೇಪರ್.
ಅಬಬಬ ನಮ ಸೀದಾ ಇಪ್ಪತ್ತು. ತ್ತದಕ್ಕಾಗ ಅವ್ರೆ.
ಅಣ್ಣಾ ಬಂದ್ಬೇಡೋಣ ಮತ್ತೆ. ಈಗ ಜಲ್ದಿ ಕೆಲ್ಸ ಗಿಲ್ಸ ಬಾಳದಾವ. ಹಲೋ ಹಲೋ ಹಲೋ ಏ ಪಾಪ ಅವರವರ ನ್ಂತತ್ತು ಹಲೋ. ಅಣ್ಣಾ ಮದ್ವಿಗೆ ಬ್ಯಾಂಡ್ಬಿಡ್ಡ್ ಆಯ್ತ. ಈ ಎಲ್ಲ ಇದು ಇದು ಒಂದು ಆರ್ಡ್ರ ಕೊಡೋದಿತ್ತು ಅಣ್ಣ ಬೋಂಧಿ ಬೋಂಧಿ. ಇ ಬೇ ಬೋಗಿತಿಿ ಹ ಯ ಅಯ ಹ್ಯಾಂಗ್ ಕೆಜಿ ಆದ ಅಣ್ಣ ಒಂದ್ ಕ್ವಿಂಟೋಲ್ ಹೇಳೋದಿತ್ತ.
ಈ ಕ್ವಿಂಟಲೀಂದ ಆಗಲ್ಲ ದೋಸ್ತ.
ಜಿಿಲ್ಲತಿ ಎಷ್ಟ್ ಕ್ವಿಂಟಲ್ ಹೇಳ್ಬೇಕು ಮತ್ತೆ. ಹಲೋ ಎಷ್ಟ ನಾಕ ಐದ ಕೆ ಕ್ವಿಂಟಲ್ ಆಯ್. ತೋ ಅಣ್ಣಾ ಎಂಗ ಕ್ವಿಂಟಲ್. ಕೇಳ್ಬೇಕೊ. ಅವಾಗ ಅವಾಗ ಕೇಳ. ಈಧವಿ ನಾವು ಬೇಕರಿ ಒಳಗ. ಅವ್ರ ಅಣಾತಿದ್ರು ಎಂಬತ್. ಇ ರೂಪಾಯಿ ಕೆಜಿ ಅಂದ್ರೆ ಎಂಟನೂ ಈಗ ಎಂಟ ಸಾವಿರ ರೂಪಾಯದ ಒಂದ್ ಕ್ವಿಂಟಲ್. ಹಲೋ. ಮಳ ಸಾಲ್ ಸಾ ಹಲೋ.
ಹಲೋ ಹಲೋ.
ಅದೇ ಎಂಟ ಎಂಟ ಸಾವಿರ ರೂಪಾಯಿದ ಕ್ವಿಂಟಲ್ ಅದ ಅಂತ ಅನಾತಿದ್ರ ಅವರು. ಹ ಹ. ಹಾ ಮೂವತ್ತೆಟ ಮೂವ ಇತ್ತೆರಡ್ ಸಾವಿರ ರೂಪಾಯಿ ಹೋಗುತ್ತೆ ನೋಡೋಣ ಏನಾದ್ರು ಕಡಿಮೆ ಯಾರಾದ್ರು ಇದ್ರೆ ನೋಡ ಹೇಳು
ಇಲ್ಲಿ ನಮ್ಗೊಂದ್ ಪರಿಚಯ ಇದೆ ಧೋರಣಿಯಲ್ಲ ನೋಡ್ ತೊಗೊ ಹ್ಮ
ಹೌದ. ಆಯ್ತು ಅಣ್ಣ ಕೇಳಂತೋ ಅಣ್ಣ ಅಲ್ಲೇ.
ಮತ್ತೆ ಇಲ್ಲಿ ವಾಟ್ಸ್ಆ್ಯಪ್ ನಲ್ಲಿ ವಾಟ್ಸ್ಆ್ಯಪ್ ನಲ್ಲಿ ಒಂದ.
ಎಲ್ಲಿ ಯಾವ ವಾಟ್ಸ್ಆ್ಯಪ್. ನಮ್ದ ಇದು ಗ್ರೂಪ್ಗೆ ಕಳ್ಸಿ ಏನ್. ಹಾ. ಆಯ್ತು ಅಣ ಹಾ ನಾನ್ ಮತ್ತತ್ ಹಚ್ತೀನಿ ಅತ್ರ ಇ ೋನ್ ಬರ